ಇದಿಯಾ.
ಏನೆಲ್ಲಾ ಕೊಡ್ತಿದ್ದೆ ನೀನು.
ನಾನು ಸುಮ್ಮನೆ ಕುತಿದ್ದೆ ನೋಡೆ ನೀನೇನ್ ಮಾಡ್ ಏನ್ ತಿಂಡಿ ಆಯ್ತಾ.
ಹ್ಮ್ ತಿಂಡಿ ಆಯ್ತು ನಿಂದು ಆಯ್ತಾ.
ಹ್ಮ್ ನಂದು ಆಯ್ತು ಏನ್ ತಿಂಡಿ.
ಟೀ ಪೂರಿ ಮಾಡಿದ್ರು. ಅಲ್ಲಿ
ನಮ್ದೂ ಚಿತ್ರನ್ನ
ಹ್ಮ್ ಹ್ಮ್
ನಿಂದೆ ಜೋರಿದೆ ಪೂರಿ
ಹೌದು ಆ ಬುಧವಾರ ಬುಧವಾರ ಪೂರಿ ಮಾಡ್ತಾರೆ.
ಹೌದಾ ನಮ್ದು ಎಣ್ಣೆ ಪದಾರ್ಥ ಸ್ವಲ್ಪ್ ಕಮ್ಮಿ ಅಪ್ಪ ನಾನ್ ಅಷ್ಟು ತಿನ್ನಲ್ಲ ಹ್ಮ್ ನಂಗ್ ಅದು ಇಷ್ಟ ಆಗಲ್ಲ ಪೂರಿ ತಿಂದ್ರೆ ಒಂದು ತಿಂದಿರ್ತೀನಿ ಅಬ್ಬ್ ಬಬ್ಬಾ
ಹ ಅಂದ್ರೆ ತುಂಬಾ ಗಟ್ಟಿ ಮಾಡದ್ರೆ ತಿನ್ನಕ್ಕಾಗಲ್ಲ ಬಿಸಿ ಬಿಸಿ ತಿಂದ್ರೆ. ಏನೋ ತಿನ್ನಬಹುದು ಒಂದ್ ಎರಡು ಮೂರು
ಹ್ಮ್ ನ
ತಣ್ಗಾದ್ರೆ ತಿನ್ನೋಕ್ಕ ಆಗಲ್ಲ
ಹ್ಮ್ ನಿಮ್ದೆಲ್ಲ ಪರೀಕ್ಷೆ ಆಯ್ತಾ.
ಪರೀಕ್ಷೆ ಇಲ್ಲ ಆ ಮುಂದಿನ ವಾರ ಐತೆ
ಹೌದಾ ನಮ್ದು ಇನ್ನೇನು ನಮ್ದು ನಿಮ್ದು ಒಂದೇ ಸಲ ಅನ್ಸುತ್ತೆ.
ಹೌದಾ ನನಗೆ ಇಪ್ಪತ್ತಾರುರಿಂದ ನಿಮಗೆ
ಹಾ ನಮ್ಗೂ ಅವತ್ತೇ.
ಹಾ
ಹ್ಮ್ ಓದಬೇಕು ಓದ್ಬೇಕಪ್ಪಾ ಇನ್ನು ನಾಳೆ ನಾಳಿದ್ದಂಗೆ ಶುರು ಮಾಡ್ಕೊಂಡ್ಬಿಟ್ರೆ.
ಹ್ಮ್ ಇವತ್ ಸ್ವಲ್ಪ ರೆಸ್ಸಿಗ ಅಂದ್ರೆ ನೇಮ್ಡಿ ಇರುತ್ತೆ ಅಂತ ಓದಿಲ್ಲ. ಮತ್ತೆ ನಾಳೆಗೆ ಶುರು ಮಾಡ್ಕೋಬೇಕು ನೀವು ಓದಲ್ವಾ.
ಎ ನಾನು ಇವತ್ತೇನ್ ಓದಿಲ್ಲ. ಓದಲ್ಲ ನಾಳೆ ನಾನು ನಾಳೆ ಶುರು ಮಾಡ್ಕೊಬೇಕು.
ಹೌದಾ.
ಇನ್ನ ಕಾಲೇಜಿಗ್ ಹೋಗ್ಬೇಕ್ ಸ್ವಲ್ಪಾ.
ಹ್ಮ್. ಸಬ್ಜೆಕ್ಟ್ಸೂ ಅಂದ್ರೆ ವಿಷಯಗಳು ಜಾಸ್ತಿ ಇದೆ ಕಣೆ ಓದ್ಬೇಕೂ.
ಹೌದ್ ಹೌದು.
ಹ್ಮ್.
ಈ ಸಲ ನಾಕೆಯ ಬರಿಯದ್ ನಾವು.
ಹಾಂ ಹೌದು ನಮ್ಗು ನಾಲಕ್ಕೆ ಒಂದ್ ಎಕ್ಸ್ಟ್ರಾ ಇದ್ ಇರು ತಂನ್ಸುತ್ತೆ ನಮ್ಗುವ ಗೊತ್ತಿಲ್ಲ.
ಹ್ಮ್.
ಅಯ್ಯೋ ಪರೀಕ್ಷೆ ಬಂತಂದ್ರೇ. ಯೋಚ್ನೆ ಹೆಂಗ್ ಓದ್ಬೇಕು ಹೆಂಗಿರುತ್ತೋ ಅಂತ.
ಹ್ಮ್ ಅದ್ ಮುಗಿಯಗಂಟಾ ನಿದ್ದೆ ಬರಲ್ಲ ನನ್ಗಂತು.
ಹೌದೌದು ಅದೇ ಯೋಚ್ನೆ ಕರೆಕ್ಟ್ ಆಗಿ ನೀಟಗ್ ನಿದ್ದೇನು ಆಗಲ್ಲ.
ಹ್ಮ್. ಹ್ಮ್ ಅದ್ರಾಗ ಅಪ್ಪ ಅಮ್ಮ ಬೇರೆ ನಮ್ಮೇಲೆ ಇದಾಗಿರ್ ತರಲ್ಲ ಅವ್ರ್ದು ನೋಡಿ ಓದ್ಬೇಕು ಚೆನ್ನಾಗಿ. ಮೊದ್ಲೆಲ್ಲ ಓದ್ ಓದಲ್ಲ ಓದಲ್ಲ ಅಂ ಇದ್ವಿ ಇವಗ್ ನಾವಾಗೇ ಓದ್ಬೇಕು.
ಹೌದೌದು.
ಅವಾಗೆಲ್ಲ ಅಪ್ಪ ಅಮ್ಮ ಓದುಸ್ತಿದ್ರು ಇವಗ್ ನಾವಾಗೆ ಓದಿ ಬರ್ದಿ.
ಹೌದು.
ಒಂದ್ ಒಂದ್ ಎಕ್ಸಾಮ್ ಬರ್ದ್ರೆ ಒಂದ್. ಹಾಂ ಒಂದ್ ಎಕ್ಸಾಮ್ ಬಂದ್ರೆ ಒಂದ್. ತರ ಖುಷಿ ಇನ್ನೊಂದ್ ಎಕ್ಸಾಮ್ ಬರ್ದ್ರೆ ಅದೊಂದ್. ಥರ ಕು ಇನೆನ್ ಮನೆಗ್ ಹೋಗ್ಬಿಡ್ತೀವಿ ಅಂತ ಬೇಗ.
ಹ ಹೌದೌದು ಮತ್ತೆ ಇವಾಗ ಕಷ್ಟಪಟ್ ಬರುದ್ರೆನೆ ನಾವು. ಮುಂದೆ ಚೆನ್ನಾಗಿರಕ್ ಆಗದು.
ನಿಮ್ ನಿಮ್ದು ಬೇಗ ಮುಗಿಯುತ್ತಾ.
ಹೂ ನಮ್ದು ಮುಂದಿನ್ ತಿಂಗ್ಳು ಹದ್ಮೂರುಕ್ಕೆ. ಮುಂದಿನ್ ತಿಂಗ್ಳ್ ಹದ್ಮೂರುಕ್ ಮುಗಿಯುತ್ತೆ. ನಿಮ್ದು.
ನಂದೂ ಮುಂದಿನ್ ತಿಂಗ್ಳು ಹದ್ನೈದ್ ಹಾದ್ನರಕ್ ಮುಗ್ಯುತ್ತೆ.
ಹ್ಮ್.
ಹ್ಮ್ ಚನ್ನಾಗ್ ಓದ್ಕೊ ನೀನುವ.
ಹೋ ಓದ್ಕೊತಿನ್ ಓದ್ಕೊ ನೀನು ಚನ್ನಾಗ್ ಓದ್ಕೊ.
ಹ್ಮ್ ಸರಿ ಮತ್ತೆ ಅದು. ಆಗ್ಬೇಕಲ್ಲ ಮೇಲೆ ಬರ್ಬೇಕಲ್ಲ ಕಾ ಇದು
ಹ ಹೌದೌದು ಚೆನ್ನಾಗ್ ಅನ್ಕಾ ಬರ್ಬೇಕು.
ಹ್ಮ್ ಅದು ಒಂದು.
ನಾವ್ ಹೆಂಗ್ ಬರೆದ್ರುನು ಅಲ್ಲಿ ನಾವ್ ಹೆಂಗ್ ಬರುತ್ರುನು ಅಲ್ಲಿ ಇದ್ ಮಾಡ್ ಅಂತಾರಲ್ಲ ಮಾರ್ಕ್ಸ್ ಆ ಅಂಕಗಳ ಆಕ್ತಾರಲ್ಲ. ಅವರೇ ಹೆಂಗ್ ಬೇಕ್ ಹಂಗೆ ಹಾಕಿರ್ತಾರೆ.
ನಿಜ ಪಾ ನೀ ಬರ್ದಿಲ್ಲ ಅಂದ್ರೆ ಒಂದು ಬರ್ದಿದ್ರೆ ಒಂದು. ಅದು ಏನು ನೆಮ್ಮದಿನೆ ಇರಲ್ಲ.
ಹೌದು.
ನಿಮ್ಮ ಅಕ್ಕ ಅವರೆಲ್ಲ ಅವ್ರ್ದೆಲ್ಲಾ ಮುಗ್ದೋಯ್ತಾ ಇ ಹ ಪರೀಕ್ಷೆ ಹೌದಪ್ಪ. ನಿಮ್ಮ ಅಕ್ಕ ಅವ್ರ್ದೆಲ್ಲಾ ಮುಗಿತ ಪರೀಕ್ಷೆ.
ಮಕ್ಕ ಅವರದೆಲ್ಲ ನಿನ್ನೆ ಮುಗಿತ ಅವರದುನು.
ಹ ಹೌದಾ ನಿನ್ ಫ್ರೆಂಡ್ಸ್ ಅವ್ರ್ದಲ್ಲಾನು ಅವಾಗೇನ ಟ್ವೆಂಟಿ ಇದು ಇಪ್ಪತ್ತಾರೀಕೇನಾ ಹ್ಮ.
ನಮಗೆ ಯಾವಾಗ ಇದಾಗುತ್ತೆ ಅವ್ರಿಗೂ ಆವಾಗ್ಲೇ.
ಹ್ಮ ಹಾ
ಹ್ಮ್ ಎಲ್ಲ ಅದೇ ಆ ನಾಳೆಯಿಂದ ಓದಕ್ ಇದ್ ಮಾಡ್ತಾರೆ.
ಹ ಹೌದಾ ನಿಮ್ ಗೆಳೆಯಗೆ ಇಲ್ತೀರಲ್ಲ ಚೆನ್ನಾಗಿ ಓದ್ತೀರಾ.
ಹ ಎಲ್ಲ ಅದೇ ಎಕ್ಸಾಮ್ ಹತ್ತತ್ರ ಬಂದಾಗ ಮಾತ್ರ ಓದೋದವರು ಹ್ಮ.
ಹ್ಮ ಅವರ್ಗಿನ್ನ ನಾವು ನಮ್ಗಿನ್ನ ಅವರು ಅಂತ ಯಾರು ಓದಿದ್ ನೀವು ಹೇಳಲಾಗುತ್ತಾ.
ಹ ಹೌದೌದು ಬಂದ್ಬಿಟ್ರೆ ಎಕ್ಸಾಮ್ಸ್ ಸಮಯ ಬಂದ್ಬಿಟ್ರೆ. ಯಾರ ಯಾರು ಏನು ಬಾಕಿ ಟೈಮಲ್ಲಿ ಚೆನ್ನಾಗಿರ್ತಾರೆಲ್ಲ.
ಹೌದು
ಈ ಪರೀಕ್ಷೆ ಸಮಯ ಬಂದ ಬಿಟ್ರೆ.
ನಿಜಾಪಾ ಯಾರನ್ನೂ ನಂಬೋಕೆ ಆಗಲ್ಲ. ಓದೋ ವಿಷಯದಲ್ಲಿ ಪರೀಕ್ಷೆ ವಿಷಯದಲ್ಲಿ ಯಾರ ಅವರು. ಹ ಯಾರ ಅವ್ರಗೇನೆ.
ಹೌದೌದು
ಹ
ಅಂದ್ರೆ ಹುಷಾರಾಗಿರ್ಬೇಕಪ್ಪ ಈ ಪರೀಕ್ಷೆ ಸಮಯದಲ್ಲಿ. ಅಂದರೆ ಆರೋಗ್ಯ ಚೆನ್ನಾಗಿ ಕಾಪಾಡಬೇಕು.
ಹ್ಮ ಹೌದು ಅದ ಒಂದ್ ಕೆಟ್ಟಿತು ಅಂದ್ರೆ ಎಲ್ಲ ಕೆಟ್ಟಂಗೆ.
ಹೌದೌದು
ಹ್ಮ್
ಬೇರೆಯವರು ಇರ್ತಾರೆ ಬೇರೆ. ತ್ತಾರೆ ಪರೀಕ್ಷೆ ನಾಳೆ ಏನಂಗೆ ಇವತ್ತು ಓದೋ ಕುತ್ಕೋತಾರ ಅದು ಹೆಂಗ ಓದ್ತಾರಾಪ್ಪಾ ಅವರೆಲ್ಲಾ.
ಅವಾ ಅಲ್ಲ ತಲೆಗೆ ಹತ್ಬೇಕಲ್ಲ ನಮ್ಮ ನನ್ಗೆ ಬರ್ದು ಓದಿದ್ರೇನೆ ಅತ್ತಲ್ಲ ಒಂದೊಂದ್ಸಲ. ಇನ್ನೊಂದ ಸಲ ಓದಿ ಬರ್ದಿ. ಅದ್ನೆೆಲ್ಲ ಮತ್ತೆ ಹೋಗೋಸ ಹೋಗೋ ಬರಯಕ್ ಹೋಗೋ ಮುಂಚೆನ ಒಂದ್ಸಲ ಓದ್ಕೊಂಡ್ ಹೋಗಿ ಬಿಡ್ಬೇಕು.
ಹೌದು ಅದ್ ಹೆಂಗ ಓದ್ತಾರಪ್ಪ ಅವರೆಲ್ಲಾ ನನ್ ನನಿಗೆ ಎಕ್ಸಾಮ್ ಇನ್ನಂದ ಮೂರ್ ದಿನ ನಾಲ್ಕು ದಿನ ಐತೆ ಅಂದ್ರೆನೆ ಟೆನ್ಶನ್ ಆಗ್ತಿರುತ್ತೆ ಏನೇನೋ ಯೋಚನೆ ಬರ್ತಾ ಇರುತ್ತೆ ಏನೇನು ಹಂಗಂಗೆ ಅಂತ
ನಿಜ ಹಾಗಾಗಿ ಇದು ಮತ್ತೆ ಹ ದೇಹದ ಬಗ್ಗೆನು ಯೋಚನೆ ಮಾಡ್ಬೇಕು ಎಂಗ ಬ ಚೆನ್ನಾಗಿಲ್ಲ ಅಂದ್ರನು ಓದಕ್ ಆಗಲ್ಲ ಅಲ್ಲ ಹ್ಮ್ ನೀನ್ ಚೆನ್ನಾಗ ಓದ್ಕೋಪಾ
ಹಾ ನಾನು ಒತ್ಕೊತೀನಿ
ನಿಮ್ಮ ಮನೇಲಿ ನೀನೆತ್ತಾನೆ ಚೆನ್ನಾಗ್ ಓದದು ಎಕ್ಸಾಮ್ಗೆ ಮತ್ತೆ ಪರೀಕ್ಷೆಗೆೆಲ್ಲ
ಹಂಗೇನಿಲ್ಲ ಬೇರೆ ಅವ್ರು ಓದ್ತಾರೆ
ಹೌದಾ
ಹ್ಮ್
ನಿಮ್ಮ ಅಕ್ಕವರು ಚೆನ್ನಾಗ್ ಓದ್ತಾರಲ್ಲ
ಹಾ ಅಕ್ಕ ಚಾನಗೆ
ಎನ್ ನಿನ್ ತಮ್ಮ ಮಾತ್ರ ಓದಲ್ಲ
ಗೊತ್ತಲ್ಲ ಹುಡುಗ್ರ ಹೆಂಗೆ ಅಂತ
ಹೌದು
ಯಾವಾಗ್ಲೂ ಆಟ ಹೊರಗಡೆ
ಹೌದಾ ಹ್ಮ್ ನಮ್ಮನೆಲ್ ನಾನ್ ಒಬ್ಳೆಪ್ಪ ಆರಾಮಾಗ ಓದಿ ನನ್ಗೆ ಯಾರು ಕೇಳಲ್ಲ ಕೇಳಿದ್ರೆ ನಮ್ಮಮ್ಮ ಕೇಳತ್ತೆ ಓದು ಓದಂತ ಹೋದ್ರೆ ಅಷ್ಟೆ ಇನ್ಯಾಯಾರು ಕೇಳೋರಿಿಲ್ಲ ನಮ್ಮನ್
ಹ
ಹಾ ಹಂಗಸ ವಿಷಯಗಳೆಲ್ಲ ಸ್ವಲ್ಪ ಕಷ್ಟ ಇದೆ ಜಾಸ್ತಿ ಆಳ್ವಾಗ್ ಓದ್ಬೇಕು
ಹೌದ ಹೌದ ಹೌದು
ಹ್ಮ್
ದೊಡ್ಡವ್ರ್ ಆಗ್ತಾ ಆಗ್ತಾ ಓದಕ್ಕೂ ಮನ್ಸ ಬರಲ್ಲ ಓ ಯಾರಕ್ಕ ಯಾರು ಓತಾರೆ ಅನಿಸುತ್ತೆ
ನಿಜ ಅವಾಗಿನ್ನ ಚಿಕ್ಕ ಇದ್ದಾಗ ಕಷ್ಟ ಆಯ್ತು ಇನ್ನ ಎಲ್ರಿಗಿನ್ನ ಕಷ್ಟ ನಮ್ಗೆ ಹ್ಮ್ ಇನ್ನಾ ಚಿಕ್ ಹ್ಮ್
ಎಷ್ಟು ಇಡೀ ಪುಸ್ತಕನೇ ಓತಿದ್ದೋ ಎಕ್ಸಾಮಿ ಎಕ್ಸಾಮ್ ಇದ್ದಾಗ ಪರೀಕ್ಷೆ ಇದ್ದಾಗ ಇವಾಗ ಒಂದ್ ಒಂದ್ ಇದನ ಓದಕ ಹತ್ ಪೇಜ್ ಓದಕ್ ಆಗಲ್ಲ ನಮ್ಮ್ ಕೈಲಿ
ಇಟಾಪಾ ಹತ್ತುಪೇರು ಐದುಪೇರುೋಗ ಹ ಈಗ ಮಧ್ಯದ್ ಮಧ್ಯದ ಎಲ್ಲಾ ಇರುತ್ತಲ್ಲ ಎಕ್ಸಾಮು ಅವೆಲ್ಲ ಇರುತ್ತಾ ನಿಮ್ಗೆ ಪರೀಕ್ಷೆ
ಏನು ಮತ್ತೆ ಮಧ್ಯಾನಾ
ಹ್ಮ್ ಮಧ್ಯೆ ಮಧ್ಯೆ ಇರುತ್ತೆಲ್ವಾ ಅರ್ಧ ವಾರ್ಷಿಕ ಪರೀಕ್ಷೆ
ಓ ಅದು ಹು ಮಧ್ಯ ಮದ್ಯ ಅದೇ ಇವಾಗ ನಮಗ್ ಹೆಂಗೆ ಅಂದ್ರೆ ಮೂರ್ ತಿಂಗ್ಳ್ ಆದ್ಮೇಲೆ ಒಂದ ಇರುತ್ತೆ ಪರೀಕ್ಷೆ ಅದಾದ್ಮೇಲೆ ಮೂರ್ ತಿಂಗ್ಗಳ ಆದ್ಮೇಲೆ ಇನ್ನೊಂದ್ ಪರೀಕ್ಷೆ ಆತರ ಅವ್ ಎರಡು ಪರೀಕ್ಷೆ ಮೂರು ತಿಂಗಳಿಗೊಂದು ಇನ್ನೊಂದ ತಿಂಗಳಿಗೊಂದಾದರೆ ಒಂದು ವರ್ಷ ಮುಗೀತು ಆ ತರಾ.
ಓ ಅರ್ಧವರ್ಷ ಪರೀಕ್ಷೆ ಅಂದ್ರಇರುತ್ತಾ ನಮಗೆ. ಆದ್ವು
ಆ ಅಂದ್ರೆ ಅರ್ಧ ವರ್ಷ ಅರ್ಧ ವರ್ಷ ಮುಗ್ತೈತೆ ಅಂತ ಅಲ್ವಾ.
ಹಾ ಆರು ತಿಂಗಳಿಗೆ ಅಂತ ಇರುತ್ತೆ ಅಲ್ವಾ.
ಹಾ ಹಾ
ನಮಗ ಆತರಾ ಹುಹು ಇನ್ನೇನು ಒಂದೇ ವಾರ ಇರೋದು ಚೆನ್ನಾಗಿ ಓದ.
ಹೌದ ಹೌದ ಹು.
ತಲೆಗೆ ಹತ್ತಲ್ಲಾ ಓದಾಕ ಎಲ್ಲಾ ಕೂಡ್ತಿವಿ ತಲೆಗ.
ಹೌದ ಹೌದ ಹ ಎಕ್ಸಾಮ್ ಇನ್ನ ಮೂರ ದಿನಾ ಆಯ್ತ ತ್ತಿ ಮಾತ ಹತ್ತ ನೋಡು ಚೆನ್ನಾಗೆ.
ಹೌದು ಚೆನ್ನಾಗಿ ಓದ್ಕೊ ನಾನು ಚೆನ್ನಾಗಿ ಓದ್ಕೋತೀವಿ ಅದಕ್ಕೆ ಕೇಳ್ದ ಇನ್ ಓದ್ತಾ ಇದ್ಯಾ ಎಲ್ಲಾ ಅಂತ.
ಹಾ ಸರಿ ಓದ್ಕೊ ಚೆನ್ನಾಗಿ.